ಬಂತಾ ಅದೇ ಬಂತ ಈಗ. ಏನ್ ನಾಳೆ ಹೋಗ್ಬೇಕೆನ್.
ಎಲ್ಲಿಗೆ.
ಏ ಮತ್ತೆಂದ ನೆಕ್ಸ್ಟ್ ಎಕ್ಸಾಮ್.
ಎಕ್ಸಾಮ್ ಇತ್ತಲ್ ಮತ್ತ ಇವತ್. ಬರ್ದದ ಅಂದೀವಿ ನಾಳೆ ಈಗ ಮತ್ ಸೇವ್ರಿಗ್ ಬರ್ತಿಲ್ಲ.
ಹ್ಮ್ ನೋಡಮ್ ಮುಂಜಾಳ ಮನ್ಯಾಗ ಯಾರಿಲ್ಲೋ ಅದೇ ತಿಪ್ಪಲ್ ಬಿದ್ದದ.
ಎಕಡ್ ಹೋಗ್ಯಾರ್.
ಹು ಇದು ಅಲ್ಲಿ ಮಾ ಮನ್ನೆ ತಿರ್ಕೊಂಡರಲಾ.
ಹೌದಾ ಹಾ ಯಾವೂರ.
ಇಲ್ಲಿ ಬುದ್ಯಾಳ.
ಹ್ಮ್ ಹ್ಮ್ ಹ್ಮ್.
ಹಂಗಾಗಿ ಇವತ್ತ ಏನೋ ಅದೇನೋ ಅವ್ರ ಏನೋ ತವ್ರ ಮನಿಗ ಹೋಗ್ ಸಿ - ಸಿರಿ ಉಡಸಕೊಂಡ ಬರಬೇಕಂತ. ಇದು ಉರಿಗ್ ಹೋಗ್ಬೇಕಂತ. ಹಂಗಾಗಿ
ತಿಪ್ಪಲ್ ಬಿದ್- ಇಲ್ಲ ಮ್ಯಾಗ ಇದು ಒಣಯಾಕ್ ಬುಟ್ರಾ ಅವ್ ಎಲ್ಲ ಇದಾಗ ಬಿಟ್ಟದ ಸ್ವಲ್ಪ ನುಷಿಯಾಗ್ಯಾವ.
ಎಲ್ಲ ನಿನ್ಮೇಲೆ ಬುಟ್ಟು ಹೋಗ್ಯಾರ್.
ಹಾ ನುಷಿ ಆಗ್ ಬುಟ್ಟವಲ ಒಣಗಿ ಹಾಕ್ಬೇಕರಾ ಅವ್ನ ಮಳಿ ಹೇಳಕ್ ಬರ್ಲ ಯಾವಾಗ್ ಬರ್ತ ಯವಾಗಿಲ್ಲ. ಹಂಗಾಗಿ ಮತ್ತ ಇಲ್ತೀರ. ಇನ್ನ ಮನ್ನೆ ಹೋಗ್ಯಾರ ಇ ನಾ ನಾಡದ್ ಬರ್ತಾರೆನ.
ಅಬಬಬ ಮಗನ ಹೆಂಗಿರ್ತೋ ಊಟಗಿ ತಂಗ
ಊಟ ಬ ಹೊರಗಡೆ ಮಾಡತ್ನಿ ನಮ್ಮ ಮನೆಯವರು ಕಾಕರ ಯಾರ ಇಲ್ಲಿ
ಹ್ಮ ಹಾ
ಹ ಕೊಡ್ತಾರ ನಾ ಇಲ್ಲ ನಾ ಮಾಡ್ಕೊತಂಗನ ಇ ಇದು ಮಾಡ್ಕೊತದ ಊಟ ಮುಂಚೆ ನಷ್ಟ ಮಾಡ್ಕೊತದ ಹೊರಗ ಏನ್ ತಿನ್ ಬರ್ತ ಮಧ್ಯಾಹನವ ಸಂದಿ ಕಳಚಾಾಗ ಜಚತಿ ಮ ಸು ಹಗಾಲ
ಭಾರಿ ಹ ಭಾರಿ ಇದ ಪ ಅವಪ
ಮಂತ ಮಾಡ್ತಪ್ಪ ಹ್ಮ್ ಹಂಗಾಗಿ ಬರೋದಾಗಲಿ ಇತಿ ವಾರ ತಿಂಗಳು ಬರ್ಲ ಅಲ್ ಫುಲ್
ಹಾ ಆಯ್ತ ದಿನ ಒಂದ್ ವಾರ ಬರ್ಲಪ್ಪ ನೀನ್ ಹಂಗಾದ್ರ
ಏ ನಾಡ ಬರವಪ್ಪ ಅ ಮ್ರ ಎಕ್ಸಾಮ್ ಮಾಡ್ದ
ನಾಳ ಎಕ್ಸಾಮ್ ಅ ಮತ್ತೆ ಬರ್ತಾರಲ್ಲ ನಿ ಮನೆ
ನಾಡದ ಇಿಲ್ಲ ಮ್ರ ತಂಗ ನಾರಿಗೆ ಹಣಚ್ ಕೊಳಪ ಮಾಡ್ತಿನ
ಹ ಮದಾನ ಮದಾನ ಲೈ ಬ ಮತ್ತ ಮದಾನ ಕ ಬ ಮತ್ತ
ಅದೇ ಮೂರು ಗಂಟಲಿಂದ ಐದು್ ಗಂಟೆ ತನ ಆದ
ಹ್ಮ್ ಮಷನ್ ವಷ ನಗಾದ
ಹ್ಮ್ ಅಗ ಹ್ಮ್ ನಿಮ ಕಳೆ ಚಿಟಿ ಯಫೋನ್ ಬರೆಯಣ ನ
ಹಾ
ಕಾಲೇಜ ಲಗೆ ಬರ ಚೀಟಪ್ಪೋಾ
ೋನ್ ಬರ ಆ್ ಪಫೋನ್ ಕೊಡ್ತಾರ ನೋಡಿಕನ್ ಬರ ಬಿಟ್ಟಿ ಕೊಡಲ್ಲ
ಹೌದಾ ನಲ್ಲಿ ಸೀಟಿ ಕೊಡ್ತಾರ ನ ಎರಂದ ಕೊಡ್ತಾರ
ಫೋನ್ ಸ್ಕ್ಯಾನ್ ಮಾಡದ
ಹಾ ಹಾ
ಆೆ ಗೂಗಲ್ದಾಗ ಓಡ್ಯದ ಅ ಕಡೆ ಮೂಡಿದಾಗ
ಹ್ಮ್ ಹ್ಮ್
ಬಡ ಹಂಗ್ ಬಡ ಬಡ ಬಡ ಕೈ ಬ್ಯಾನ ಅದು ಹೋನ್ ನೀನ್ ಬರದಿಲ್ಲ ಇತ್ತು ಸಹಕ ಅಂಬ ಬನೆ ಕೊ
ಹ್ಮ್ ಹ್ಮ್ ಹೌದಾ
ಅರವತ್ ಮಾರಸ ಇತ್ ಬರದ್ ಬಂದ್ ಅ ಕಡೆ ಎಲ್ಲ
ಅಷ್ಟು ಬರದ
ಹೊಸ್ ಬರ ಎಕ್ಸ್ಟ್ರಾ ಬರದು ನೀವು ಒಂದೊಂದು ಎಲ್ಲ
ಹ ಸ್ಪೀಡ್
ಹ್ಮ ಬರ ನ್ ಟೈಮ್ ಇ ಮತ್ತಲ್ಲ ಆರಡು ತಾಸ ಏನ ಟೈಮ ಬಡ ಬಾಡ ಬರೋ ಇನ್ ಮಾಡ
ಹ್ಮ್ ಹ್ಮ್
ಅದ್ರಾಗ ನಮ್ಏನ್ ಬಾಳ ಇರಲ್ ಎರಡ್ ಪೇಜ್ದಗ ಇರ್ತ ಒಂದ್ ಒಂದೊ ಒಂದ್ ಪೇಜ್ ಐದ್ ಮಾರಸ್ದಗ ಬಿಡ್ಬೋದರಾಮ್
ಹ್ಮ್ ಹ್ಮ್
ನಿಂಬುದು ಉದ್ದಕ್ ಬೇರ್ಬೇಕಲ್ಲ ನಿಮ್ ಬಿ ಅದ್ರ
ಉದ್ದು ಬರ್ಬೇಕು ನಮ್ದು ಜಾಸ್ತಿ ಎರ ಪೇಸ್ ಬರೋದ ಕಮ್ಮಿನ
ಹಾ
ಇಷ್ಟ್ಟ್ರಿ ಹೋಗುವ ಬರ್ತಾವ್ ನಾವು ನಾವವು ಕನ್ನಡ
ಉದ್ದರಿ ಪುರಾಣ ಬರದ್ರ ನಡೀತೆ ಮೇಲೆ ತಮಷ ದ ರ ಸಾಗಿ ನಮ ಬ ರಸ್
ಬರಾರಾಮ್ಸು ಸಕ ಅವರೇ ಬರ ವಟ್ಟ ಬಸುದು ಅ ಕಾಣಪ ಕೊ
ಎಸ್ಪಲ್ ಬರ್ತರಿ ನಾವ
ಆಟ್ಟ ಒಂದು ನಿಪ್ಪತ್ತು
ಎಷ್ಟೇ ಇಪ್ಪತ್ತ ಬಸ ಬರ್ಬ ಹೊತ್ತು
ಹೌದಾ ಹ ಸ್ವಲ್ಪ ಕ್ಯಾಬ್ ಬಿಡಲ್ಲ ನಮ್ಗೆ ಅ ರೋಡಿನ್ ಇಲ್ಲ ಅದು ಹ್ ಕಡಗ ಒಂದ ಹಾಕ್ಲೆನ ಒಂದ್ ಆಯ್ತಾನು ಒಂದ ಒಂದ್ ಎಡ್ಲೈನಿ ಬಾರದ ಅದ ಕಕ್ಷಿ ಕೆಡಕ ಒಂದ್ ಎಡ್ೈನಿ ಬಿಡಕ್ ಬರ್ಲ್
ಹಂಗೆ ಮಾಡ್ತಾರ ಇಲ್ಲೆಲ್ಲ ಬ ಬರೀ ಒಂದ್ ಅಕ್ಷ ಎರಡ್ ಮೂರ್ ಅಕ್ಷ ಇರ್ತವ ಎರಡ್ ಮೂರ್ ಹೊರಡಿರ್ತಾವ
ಹ್ಮ್
ಒಂದ್ ಲೈನ್ ಮಾಡ್ಬಿಡ್ತಾರೆ
ನಮ್ದ ಹಂಗ ರೂಢಿನ ಎಲ್ಲ ಪನ
ಆಯ್ತ್ ಫಸ್ಟ್ ಈಗ ಆಕಡೆ ಸೈಡ್ ಫಸ್ಟ್ ಇ ಬಿಡಡ್ತಾರೆ ಈಡೆ ಸಡ್ ಸರಿಬಟ್ಟಬಿಡ್ತಾರೆ
ನಡ ಬರ್ಕ್ ಒಂದ್ಕ ಆಯ್ತ ಲಾಸ್ಟಕ್ ಬ ಬಿಟ್ಬ ಬಿಡ್ತಾರ ಅದು
ಹಾ ಆಯ್ತು ಹಂಗ ಮಾಡ್ಬಿಡ್ತಾರ ಮ್ಯಾಗ ಒಂದು ಬಿಟ್ಬಿಡ್ತಾರ ಸರ್
ಪ್ಪಲ್ ಮುಗತಾ ನಮ್ದ ನಮ್ದ ಕೈ ನಿಂದ್ರಲ್ಲ
ಹಯ್ತ ಹಂಗದ ನಿಮ್ ರೂಡಿ
ಆಮ್ದಂಗಟ್ಟ ರರುಡಿಿನಲ್ಲ ಪಣಣ ಅಲ್ಲ ಯಾಕಂದ್ರ ಮುರಾರ್ಜಿ ಇದ್ದಾಗ ಬರೀ ಹಿಂಗೆ ಬರದ ಪ್ರಾಕ್ಟೀಸ್ ಆಗ್ಯದ ಎಲ್ಲಿ ಜಾಗ ಪ್ಲೇಸ್ ಕೊಡಬಾರದು ಜಾಸ್ತಿ.
ಎಲ್ಲಿ ಎಲ್ಲಿ ಮುರಾರ್ಜಿ ಆಗಿತ್ತು.
ಅಲ್ಲಿ ವಡಿಗೇರಿ ಯಾದಗಿರ ಬಲ್ಲಿ.
ನಂಬಲ್ಲಿ ಆಗುತ್ತನು ಇಲ್ಲಯ್ಯ ಹ್ಮ
ಅಲ್ಲೇ.
ಒಂದೆಲ್ಲೆ ಕಲ್ತರಿ ಅನು ಇಬ್ಬರು ಅಬ್ಬಬ್ಬಾ.
ಅವಂದು ಇಲ್ಲೇ ಬೇವನಹಳ್ಳಿದಗ ಇತ್ತಪ್ಪ ನಮ್ ಮುರಾರ್ಜಿ ನಂದ ಅಂದ್ರೆ ನಾನು ಆದಾರ ಸುಮಾರ ಜಾಡ್ ಆಗಿತ್ತಲ್ಲ. ಬೇವನಹಳ್ಳಿ ಇಲ್ಲಿ ಆಯ್ತಲ್ಲ. ಇಲ್ಲ ನಾನು ಮುರಾರ್ಜಿಗೋಲಿಲ್ಲ ನಾನ್ ಅ ಆದರ್ಶ ಮರ ಜಾಡ ಆಗಿದ್ದವು ಆದರ್ಶ ಹೋಗಿದ್ದೆ.
ಯಾಕ್ ಮುರಾರ್ಜಿ.
ಮುರಾರ್ಜಿ ಆ ಟೈಮಿ ಸ್ವಪ ಇದ್ದಿದ್ದಿಲ್ಲ ಅಂತನ ಕತ್ತಿದ್ರು ಅದಕ್ಕೆ ಆದರ್ಶ್ ಇಲ್ಲ ಆಗಿತಲ್ಲ ಆರ್‌ಎಂಎಸ್.
ಆದರ್ಶ ಇದು ಇದು ಇದು ಇದು ಇಲ್ಲಲ್ಲ ಅದು. ಹಾಸ್ಟೆಲ್ ಇಲ್ಲಲ್ಲ.
ಇಲ್ಲಲ್ಲ ಲೋಕಲ್ ಮಾಡಿದ್ದೆ.
ಈಗ ಹಾಸ್ಟೆಲ್ ಆಗ್ಯದ ಏನ್ ಇಲ್ಲ.
ಈಗನ್ ಆಗಿಲ್ಲ.
ಬರಿ ಲೋಕ ಅಷ್ಟೇ ಏನದ.
ಲೋಕಲ್ ಅಷ್ಟ ಇಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗ ಹಾಸ್ಟೆಲ್ ಆವ ನೋಡ್ ಜನ್ರಲ್ ಹಾಸ್ಟ ಅಲ್ಲಿ ಒಂದ್ ವರ್ಷ ಅಲ್ಲಿದ್ದೆ ಮತ್ತೆ ಅಲ್ಲಿ ಪ್ರೈವೇಟ್ ಹಾಸ್ಟಲ್ಗಾ ಇದ್ದೆ ಒಂದ್ ಎರಡ್ ವರ್ಷ.
ಹ್ಮ್ ಹ್ಮ್ ನಮ್ಮ್ರ ಉಪಯೋಗ ಆಗಿಲ್ಲ ಮತ್ತ ಆದರ್ಶ ಮತ್ತೆ ಅದ ಏನ್.
ಅಂದ್ರೆ ಟೀಚಿಂಗ ಬ ಚಲ ಅದ ಟೀಚಿಂಗ್ ಮಸ್ತ್ ಅದ ಅಂದ್ರ ಹ್ಮ್ ಇಂಗ್ಲಿಷ್ ಮೇಡಂ ನಗ ಕಲ್ತ್ರ ಏನ್ ನೀವು.
ಹ್ಮ್ ಇಂಗ್ಲಿಶ ಮೀಡಿಯಮ್ ಕಲ್ತೀವಿ ನಾವು ಮೊಬ್ಬು
ಏ ಎಪ್ಪೋ.
ಹ್ಮ್ ಇದನ್ನ ಹುಷಾರಿದಲ್ವಮ್ಮ ಮಾಥ್ಸ್ ನಮಗ ಸ್ವಲ್ಪ ಟಫ್ ಆತಿತ್ತು.
ಸೈನ್ಸ್ ಎಲ್ಲಾ ಅಂದರ್ನು ಕನ್ನಡ ಮೀಡಿಯಂ ಕಲಿಬೇಕಿತ್ತು ನಾವು.
ಹ್ಮ್ ಅದು ನಮ್ಮ ಬಲ್ಲಿ ಸೈನ್ಸ್ ಹೆಂಗಿತ್ತ ಅಂದ್ರ ಟೀಚಿಂಗ್ ಮೂರು ವರ್ಷ ಟೀಚಿಂಗ ಇಲ್ಲ.
ಹಂಗ್ ಮಾಡಿದರಾ.
ಸರ್ ಗಳೇ ಇಲ್ಲ ಯಾರು.
ಹಾ ಹಾ.
ನಾಲ್ಕನೇ ವರ್ಷ ಒ ಎಂಟನ ಎಂಟನೇ ಎಂಟು ಎಂಟ ಅರ್ಧ ಮುಗ್ದಿತ್ತು. ಎಂಟ ಸೆಕೆಂಡ್ ಸೇಮ್ ಅವಾಗ್ ಒಬ್ಬ ವ ಎಂತವಾ. ತುಂಬ್ಕಿಂತವು ಪಾಠ ಹೇಳ ಈ ಕಡಿ ಕನ್ನಡ ಬುಕ್ ಕುಡಿದಾಗ ಕನ್ನಡ ಮೇಡಾಮ
ಹ ಎಷ್ಟು ಟೀಚರ್ ಹಾ ಹಾ ಹಾ
ಇಂಗ್ಲೀಷ್ ಮೆಡಮ್ ಇಡ ಬುಕ್
ಎಪ್ಪೋ
ಇಂಗ್ಲಿಷ್ ಮೇಡಂ ಹೋಗೆ ಕನ್ನಡ ಮೇಡಂ ಹೋಗ್ಬಿಡು ಮುಗಿತ್ ನಡ ಚಾಪ್ಟರ್ ಮ
ಹ ಹೆಂಗ ಇದು ಎದು ಬಂದ ಪಡಾಯ ತೆಂಗಾನ ಟಕ್ಕಾಕಾಯ ಎಲ್ಲಾ ಪಲ
ಮ್ೊತ್ತತಿ ಎಲ್ಲ ಸ ಮಂದಿ ಆಯ್ತ ಸಲ ಅಂಗೆ
ಅದೇ ಅಪ್ಪ ಕೆಲಸ ಆತ್ತ ಆ ಕಡೆ
ಈ ಟೀಚಿಂಗ್ ಚಲ ಆಲ್ಲ ಮಡಮ್ಲ್ಲ ಪರ್ಮನೆಂಟ್ ಪರ್ಮನೆಂಟ್ ಎಲ್ಲ ಮ್ಯಾತ್ ಸೈನ್ಸ್ ಪರ್ಮೆಟ್ ನಾವು ನಾವು ಲಾಸ್ಟ್ ಮೂಮಂಟ್ಗೆ ಬಂದರು ಮರಿ ಹೇಳಕ್ ಸೈನ್ಸ್ ಒಂದ ತಿಂಗ್ ಉಳ್ದ
ಏನ್ ಮಾಡಕದ್ದ ಒಂದ ವರ್ಷ ಕುಂತು ಇದ್ರೆ ಚಲ್ದಗಾರ
ಒಂದ ವರ್ಷ ಅಲ್ಲ ಸೈನ್ಸ್ ಹ ಇದ ಗೊತ್ತಲ್ಲ ಬೇಸಿಗೆ ಗೊತ್ತಲ್ಲ ಏನ್
ಹ ಮ
ಮ ಸಕ್ಸ್ಟು ಬೇಸಿಕಲ್ ಮತ ಮ ಆಯ್ತು ಅವ್ರ್ ಇಂಗ್ಲೀಷ್ ಮೇಡಮ್ ದಂಗಿಡ ತ
ಹ
ತ್ತಲ ಇತ್ತು ಟೆಂತ್ ಇದ ಟೆಂತ್ ನೈನ್ತ್ ಇದವಿಗೆ ಒಂದ್ ಪ್ರಿನ್ಸಿಪಾಲ್ ಸರ್ ಬಂದ ಹೇಳೋರು ಅವರು
ನ
ಹಾಂ ಟೆಂತ್ ಇದ್ದವ ರೀ ಟೆಂತ್ ಇದ್ದವ್ರೀ ಅಷ್ಟೇ ಅರೆಲ್ ಸಕ್ ಮುುಷ್ಯಾರಣ ಸ್ವಲ್ಪ ಎ
ಅದ್ರಾಗ ಟೆಂತ್ ಕೊರೋನಾ ಬಂದ್ಬಿಡ್ತು ಒಂದೇ ತಿಂಗಳ ತೊಂದ್ರೆನು ಕ್ಲಾಸ್ ತಗೋದು
ಹ್ಮ
ಅ ಒಂದ್ ತಿಂಗಳ ನಾವವು ಅಷ್ಟೇ ನೋಡುವ ಒಂದ ಒಂದ್ ತಿಂಗಗಳುಳ ಹೋಗಿದ್ದ್ವನ್ದ ಜನವರಿಗ
ಎಲ್ಲಿಬಿದ್ದಾಳ ಎಕ್ಸಾಮ್
ನಂದ ಇಲ್ಲ ಶಾಪದಾಗ ಬಿದ್ದಿತ್ತ ಬಾಲಕರ್ ಕಾಲೇಜ ಅದಲ್ಲ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದಾ ಸುರ್ಪುರ್ ಸುರ್ಪುರ್ ಬಿತ್ತು ಮ್ರ
ತತರಾಮ ಬಾದ ನ
ಹ್ಮ್ ಹ್ಮ್ ಸವರ್ಪುರ್ ಬಿದ್ದಿತ್ತು ಅಲ್ಲಿನ್ ಬರದ ಕೂಡ ಎಲ್ಲ ಹೇಳ್ಕೊಟ್ರ ಲಾಸ್ಟಿಗೆ ಹೇಳ್ಕೊ ಅವ ಅದ ತಪ್ಪ ಹೇಳವ್ರ ಅ ಕರೆಕ್ಟ್ ಹೇಳ್ರ ಅವ್ರು
ನಮ ಬಲ್ಲಿ ಅಂದ್ರ ಹೇಳ್ಕೊಟ್ಟಿಲ್ಲ ಅಂದ್ರ ಹೇಳಿಲ್ಲ ಯಾರು ಬಂದ ಹೇಳಿಲ್ಲ
ಒಂದು ಹತ್ತು ನಿಮಿಷ ಇದ್ದಾಗ
ಹಾ ಹಾ
ಒಮ್ಮೆಲೆ ಮೂರು ಪೇಪರ್ ಅಲ್ಲ
ಹೌದ್ ಮೂರು ಒಂದೇ ಪೇಪರ್ದಾಗ್ದು.
ಅ ಲಾಸ್ಟ್ಗೆ ಬಂದುಹತ್ ನಿಮಿಷದ ಹೇಳಿ ಬುಡರು ಹೋಗಿ ಬಿಡೋರು ಅವ್ರಾಗ ಒಂದ ಅರ್ದ ಕರೆಕ್ಟ್ ಅಯಿತದೆ ಹಾಕಿನಿ ಬಿಡು ಎಲ್ಲ. ಹೊಳ್ಗನ ಬುಟ್. ಕರೀತಿವಲ್ಲ. ನೀ ನೋಡ್ಕೊತ್. ಕರೆಕ್ಟ್ ಆದ ಸುಮ್ಮನೆ ಅವರು ನಾ ಯಾವ್ ಬಿಟ್ಟ ಯಾವ್ ಬಿಟ್ರಿದ ನ ಅಷ್ಟೇ ಹಾಕೊಂಡ ಗೊತ್ತಿದ್ದು ಹೇಳಿದ್ ಅಷ್ಟೇ ಹಾಕೋ ಅವ್ರು ಹೇಳಿದ್.
ಹಾಂ ಹಾಂ ಹಾ. ಎಷ್ಟ ಎಷ್ಟಯ್ತ್ರಿ
ಏ ಒಂದ್ ಎಂಬತೈದ ಆಗೇದೇನು
ಎಂಬತ್ತೈದ ಆಯ್ತು ನಿನ್ ನನ್ ಎಂಬತ್ತೆಂಟು ಆಯತು ನನ್
ಚಲೋ ಹೊಡದಿ ಏನ್
ನಾನ್ ಎಲ್ಲಾ ಚೊರ ಹಾಕಿದೀವಿ ನಾವ್ನ್ ಎಲ್ಲಾ ಅಂದ್ರ ನಮ ದೋಸ್ತ ಇದ ನಮ್ ದೋಸ್ತಂದಾಗ ಅವ್ರ ಹಾಕಿದ್ದ.
ಹ್ಮ್ ಹ್ಮ್
ಅವ್ರ ಕಾಕಾ ಅ ತಮ್ಮ ಎಲ್ಲಷ ಕೊಟ್ಟಾ ಇದಕಿದೀವಿ.
ಹ್ಮ್
ಕಿಡಿಗ ತಮ್ಮನ್ ಕೊಟ್ಬಿಟ್ಟ ಆ ಕಡೆ.
ಹ್ಮ್ ಹ್ಮ್
ನೋಡಿ ಇಸಗಿ ಬಿಟ್ವ್ರೇ
ಹೆಂಗೆ ಮಾಡ್ ಗವರ್ನಮೆಂಟ್ದು ಪಾಸ್ ಪಿ ಯು ಸಿ ರಿಸಲ್ಟ್, ಪಿ ಯು ಸಿ ಯಲ್ ಓದೆಯಾ.
ಬೇಶ್ ಧಾರವಾಡಗ ಬನ್ನೇ ಹಾ ಸೆವೆಂಟಿ ನೈನ್ ನಂದು.
ಹ್ಮ್ ಹ್ಮ್ ಏ ಮತ್ತೆ ಹೆಂಗ ಅದು ಖರ್ಚು ಬಾಳ ಬಂದಿಲ್ಲ.
ಸೈನ್ಸ್ ಮಾಡಿದ್ದೆ ಅಲ್ಲಿ.
ಗವರ್ನಮೆಂಟಾ.
ಇಲ್ಲ ಪ್ರೈವೇಟ್. ಊಟ ಮಾಡಿದ್ದೆ.
ಲಾಸ್ಟ್ ಗವರ್ನಮೆಂಟ್.
ಎಲ್ಲಾ ಪಿ ಜಿ ಮಾಡಿದ್ದೆ. ತಿಂಗಳ ಐದುಸಾವಿರ್ ರೂಪಾಯಿ.
ಏ ಹೆಪ್ಪೋ ವಜ್ಜಹೋಗೇದ ಖರ್ಚು ಅಂಗಾರ ಒಂದ್ ಎರಡು ಲಕ್ಷ ಸನ ಹೋಗ್ಯದ.
ಎರಡ್ ಲಕ್ಷ, ಎರಡ್ ಲಕ್ಷ, ಯಾಡ್ ವರ್ಷಿ
ಜಾಸ್ತಿ ನೋಗ್ಯದು ಕಾಲೇಜ್. ಹಾಸ್ಟೆಲ್ ಫೀಸ್ಸೆ ಹೋಗ್ತಾಲೋ ಐದು ಸಾವಿರ ಅಂದ್ರೆ ತೊಡೆ ಆಯಿತಾ ತಿಂಗ್ಳಿ
ಹ್ಮ್ ತಿಂಗ್ಗಳ ಐದ್ ಸಾವಿರ ಫಿಕ್ಸ್. ನಾಕ್ ಸಾವಿರದ ಎಂಟುನೂರು ರೂಪಾಯಿ ಊಟದ್ದದಲ್ಲ ಸೆರಿ ಬರೆ ಆವ್ನ್ ಖರ್ಚು ಖ ಖರ್ಚು ಕೇಡಾಕ ಜಗ್ಗವ ಜಗ್ಗವೋ
ಕೂಡಪದನ ಚಾ ಕೂಡಿ
ಎಂಜಾಯ್ ಏನು ಮಾಡ! !
ಹ್ಮ್
ಎಂಜಾಯಿನ ಆಯ್ತು ಹೋಗಿಬಿಡೋದು ಹಾಕಿಂದು
ಆ
ಎಂಜೋಯ್ಮೆಂಟ್ ಹೋಗೋಕೆ ಬಂದೆ
ಹ್ಮ್
ಸಂಜೆಗೆನಾ ಚಾ ಬರಿ ಆದ್ರು ಚಾ
ಬೆಳಿಗ್ಗೆನ ಹಂಗಗೆಪ್ಪಾ ಟಿ ಸ್ಟಾಲ್ ಮಂದಿ
ಹೇ ಅಂದ್ರ ನೋಡಿದ ಗಾಬರಿ ಹತ್ ಜನ ಹೇಳಲ್ಲದೇನು ರೂಢಿ ಆಗರೇ
ಹ್ಮ
ಏನೋ ರೂಡಿ
ಯಾಕತರಪಾ ಮತ್ತ ಅಸಮ್ಮ ಹ್ಮ
ಕೆಟ್ಟಗ್
ಹಾ ಹಾ ಆತ ಟೈಮ ಆಯ್ತ
ಹ್ಮ್ ಆಯ್ತಾ